ಹಲೋ ಹಾಂ
ಮನಸಿಲ್ಲತ್ತ ಮನಸಿಲ್ಲಲ್ಲತ ಹಾಕಿ
ಎಕ
ಏನಪ್ಪಾ
ಬರ್ತೇನ ಅಂದ ಹೇಳಿಕೆ ನಾ್ ಮುಂದಜೆ ನೆನ್ಪ ಮಾಡ್ಲೇನೆನ್ ನಮಗ ಏಳುವಗ ಹಂಗಗೆ ೋನ್ಯತ ನನಗೆ ನಾಸ್ತ ಅಂತಕಿ ಹ
ಹ
ಮುಂಜೆ ನಮ ಮುಂಜೆ ನೀೇ ಹಚ್ಚಿಲ್ದರ್
ನಾ ಹಚ್ತೇನ ಅಂತ ನ ನೆನ್ಪ ಮಾಡಿದೀರಾ ಜನ ನಾ ಹಚರ್ತೇನಿ ನ ನೆನ್ಪ ಮಾಡಡೆ ಅಂದರನು ನನು ಪಡ
ಹ್ಮ್
ಕ್ಲಾಸ್ಾಗ ಎಲ್ರ ಇದ್ದ ಮನ್ಸ್ ಬರ್ಲಪಾ ಹಾ ಕುಂದರ್ಲಕ್ಕ
ಅಕ ಇನ್ನೋ ಆಗವೋಗೋ ಮಾಡೋರ್ ಹೋಗಿಲ್ಲ ಅಂದ್ರೆ ಅಲ್ಲಿ ಏನ್ ಮಾಡಬರ್ಲಲಿಪ್ಪ ಸುಂಚರ ಕಿರ್ರ್ರ್ ಅಂಥ ಕೊಡ್ಬ
ಹ್ಮ ಹ್ಮ ಬಾಯಿ ತರಕೊಂಡ ಕೊಂದರದ ಆತದ ತನೆ ರಾಬ
ಹ್ಮ ಹಾ
ಆ ಸುಮ್ ಕು ಕುಂದರದೇ ಆತದ ಅಂದೆ ಏನಂತ ಏನಂತ
ಕಾಯ್ ಕಾಮ ಹೈ ಯಾರ ಕುಚ್ ಭೀ ಅಚ್ಚ ಕ್ಲಾಸ ನಾಯಿ ಹೈ ಕಲ್
ಏ ಅಲ್ ಕುಂತು ಹೋದಾಟೆ ಅಂತ ಹಾಕ್ ಕುಂತೋದಾಟೆ ಅಂತ ಹಾಕಲ್ಲ ಅಲ್ಲಿ ಲೈಬ್ರರಿ ಕುಂತೋದಾಟೆ ಹ ಎಲ್ರು ಬರ್ಲತಾರ ಅಂತಾಕಕ್ ಎಲ್ರು ಬರ್ಲತಾರ ಲೈಬ್ರರಿ ಹ ಕು ತೋದಟ್ರೀ ನೀವು ನಾ ಕ್ಲಾಸ್ ಮುಗಸಕು ನಾ ಭ ಬಿ ಲೈಬ್ರರಿ ಬರ್ ತಂತೆೆ ಹಾಕು ಅಕ ಅಂದ್ರ ನಂಗ ನಂಗೆ ಸುಳ್ಳು ಹೇಳಿ ಅಏನಕ ಜನ ಹಚ್ಬೇಕ
ಮುಂದೆ ಹಾಚ್ಲೇನೆೇನು ಮತ್ತೊಂದು್ಸತಿ
ಮುಂಜಿನ ಹಸು ತಲೆದಿಂದ ೆನಕ ಈ ರೆಡಿ ಮಾಡಿಸ್ತೇನ ಯಾಕು ಬಿಡೋಲ್ಲ
ಹ್ಮ್ ಹ್ಮ್
ಅಲ್ಲಿ ಕೊಂತ ಉರ್ಲತ ತಲೆಕ್ಕೆ ಊರ್ಲ ತಳಂತ ಇ ಕೇಳಿ ಭಾಗ್ಯ ಕೇಳ ಊರ್ಲ ತ ಇಲ್ಲ ಅಂದ ಊರ್ಲ ತಾ ತಿಲಂದ
ಯಾಕೆ ಓದ್ತಾಳೆ
ಹಾ
ನೋಡ್ತವಂತ ತಿನ್ ಹಾಕಿ ಮುಂದೆ ಮುಂದೆ ಮುಂದೆನ
ಅದೇ ಮುಂದಾನನ್ ಹಸ್ತಿನ ಕೇಳಿ ಮುಂದೇಾನ ಹತ್ತು ರೆಡಿ ಆಯತ ತಾನೆ
ಹ್ಮ್ ನಮ್ಮ್ ಅಕ್ಕನ್ ರೀಲ್ ಬಂತ
ಬಂತ
ಹ್ಮು
ಈಗ ಒಂದಂತ ಬರ್ತಾ ಇನ್ಸ್ಟ ಇನ್ಸ್ಟ ಯೂಸ್ ಮಾಡ್ತಾ ನಿಮ್ಮ ಅಕ್ಕನ
ಹ್ಮ್ ದೊಡ್ಡಾಗಿ ಇಬ್ರು ಯೂಸ್ ಮಾಡ್ತಾರತ್ ಚೆನ್ನಾಗಿ ಹೆಚ್ಚಿಗೆ ಹೆಚ್ಚಿ ಕಾಸಲಕ್ಕಿ
ಹ್ಮ
ಚೆನ್ನಾಗಿ ಅನ್ ಫಾಲೋ ಬ್ಯಾಕೇ ಮಾಡಲ್ಾನ
ಹಾ ಯಾಕೆ
ಒಂದ್ಸತಿ ಅದಕ್ಕೂ ಏನ ರೈಲ್ ಕಾಶ ಇದ್ದ್ಯಾಕಿ
ಹಾ
ಅದಚ್ ಅದು ಇರ್ತಾ ನೋಡ್ಲಿ ಮನಿ ಹೆಣಂಡ್ ಮಗು ಮತ್ ಅವ್ರ ಮನಿ ಬಂದ್ರ ಎಲ್ಲಾ ತೊಂದ್ ಹಕ್ಕಳ ಚಪ್ಪಲಿ ಅದ ಏನೋ ಹಿಂಗ್ ಕಾಮಿಡಿ ಒಂದ ರ ಇತ್ತದ ಅದು ಕಳಿಸಿ ಬಿಟ್ಟಿದ್ದೇನೆ ಅದ
ಹಾ
ಫುಲ್ಲು ಶೀರೋಸರ್ ನಮ್ಮಮ್ಮನಿಗೆ ಪೋನ ಅಚ್ಚಳ ಹಾಕಿ
ಹಓ ಹ
ನಡಡಿ ನಿ ನಿ ನಿಷ್ಟ ಬೇಡ ಏನು ನೀ ಈ ಕಡೆತ್ತ ಅನ್ಪಲ್ ನೋಡ್ಬಟ್ಟ ನಗೆ
ಓ ಹ
ಅವಾಗ ಪಾಲ ಬಕೆ ಮಾಡಲಿ ಅಕಿ ಅಿ ಬಾರಿ ಜಗಳ ಗಂಟೆ ಹೇಳಲಿ ಾಕಿದ್ ಅವಡ್ ಮಾತಾಡ್ಬೇಕ ನನಗೆ ಒಲ್ಲ ಅಂತತ್ತು
ಈಗ ವಿ ಜಗಳ ಆಡ್ತಾಳ
ಏ್ ಕಂಡಾಪಟ್ಟಿಲ್ಲೆಯಪ್ಪಾ ನಮ್ ನಮ್ಮ್ ಊರಿಗೆ ಬಂದ ಸಂದೆ ಇರುವುದ ಇಿಲ್ಲಕ್ಕ
ಹ್ಮ
ಸಂತರ ಜಗಾಡತ ನಾವುು ಕಚ್ಚಾಡ್ತೀವಿ ಇ ಕಡೆ ಕಚ್ಚಡಲ್ಲ ಇಡೆ ಕಾಡ್ತೀವಿ ಒಂದ್ಸತಿ ಐ ಮಕ್ಕಳಾರ ಎಲ್ಲಾರ ಆ ಸುಟ್ಟಿ ತಗದ ಇನ್ನು ನಾನ ಮದೇ ನಾ ಎಲ್ಲ ನಾ ಎಲ್ಲರಿಗೆ ಹೆಂಗ ಅಂದಿಸತಿ ಎಲ್ಲರಿಗೆ ಹೆಂಗ ಟಾಟ್ ಹೊಡತೀನಿ ಹೊಸ ಮುಂದೆ ಹಂಗೆ ಅಡ್ಕೋ್ ಕೊಡ್ತೀನಿ
ಹಾ
ನ ಮಮ್ಮಿ ಪಪ್ಪಾಗ ಬಿಳಲ್ಲಾನ
ಹಾ
ಈಕ ಯಾಕ ಇನು ನಮ್ಮಕ್ಕ ದೊಡ್ಡಕ್ಕ ಅಂತ ಪೂ ಕಿಸತೀನ ಯಾಕ ಇನ್ನುನು ನನ್ ಕಿಸಸ್ತಳ ಇಕಿ ಮಜಾಕ್ ಮಜಾಕ್ ನ ಈಕ ಹಂಗೆ ಅಂದ್ಬಿಡ್ತಿ ನಾನು ಅದ ಆ ಬರೋದಿಲ್ಲ ಈ ಹೆ್ಯಾಂಗ್ ಶರುತಿ ಹೆಂಗ ಮಾಡ್ತಿನನ ನೋ ಸಿಕ್ಕಂಗ ಬೈತ ನೋಡ್ ನನ್ ಸಿಕ್ಕಂಗ ಹೆಂಗ ಸಿಕ್ಕಂಗ ಸಿಕ್ಕಿಗೆ ಬಾಯಿ ಬಂದಿ ಅಂತ ನೀನು ಹಂ ಅಂತೀಿ ಎಲ್ಲರಿಗೆ ಹಂಗೆ ಅಂತೀನಿಲ್ಲಿ
ಹ್ಮ ಹ
್ರನು ಅದ್ರ ಅವರು ಲಯ ಹೆಂಗ ಮಾಡ್ತಾಡ ನಮ್ಮ ಅಂದ ನ ಅ ಕೊಡ್ಬೇಕಕ್ಕೆೆನಾನ ಹಾಂಗಯ ತಬಡ್ತ ಜಗಳ ಮಾತಾಡಲ್ಲಕ್ಕೆ ನಾ ಆಕಿ ನ ಮಾತಾಡ್ ನ ನಿನ್ ಜಗನ್ ಮಾತಾಡೋದು ನಿ ಮಾತಾಡ ತಪ್ಪ ನೀ ಮಾತತ್ರಸಲ ಬಗೆ ಯಾವಾಗ ಹೇಳ್ದಂತೀನಿ ಅ ಅಂದ್ರ ಮನ್ಸ್ ಬರಲ್ಲ ಸು್ ಕುಂತಾಗಾಕಿೂರ್ ಕುಂತಿತ ಅದ ಅನ್ಕೋ ಡಬಲ್ನ್ ನಡ್ಕು ಕಸಕತ್ ಕೊಡ್ತ ನಲ್ಲ ಮತ್ತೆ ಗಾಿ ನಾ ಯಾರ ಯಾರೀತಿ ನಾ ಯಾರಿಗೆಲ್ಲ ಿನ ನನ್ನ ಒಬ್ಬ ಅನ್ಕೊಲತೀನಿ ನೀವು ತಿಳ್ಕೊಂಡ್ರಿ ನನ್ಗ ಆಬಡ್ರಿ ಅಲ್ಲೇ ಎದ್ರಕೊಂಡ್ ತಡನಿ ಎಲ್ಲಲ್ಲ ನಮ್ಮ ಮಮ್ಮಿ ಅಲ್ಲೇ ಬಯ್ತಾಳ ಸುಂ್ಕ ಕೊಡತಿಲ್ವಾ ಅದ ಸುಂ್ ಕೊಡ
ಒಟ್ಟಿ ಕಣಕ ಕೆಲ್ಸಾನೇ ಮಾಡನಿ ಕುಂತಲ್ಲಿ
ಒಂದ್ ಸತಿ ಮನೆೆ ಹೋದ ಹಂಗ ಆಗತವ ರಮ್ ರಮ್ ರಮ್ ನಮ್ ಅವ್ರ ಅವ್ನ ಮಗನಿ ಹೊಡ್ಲತ್ಾಕಿ
ಹಾ
ಒಡಾಕದ ವಕ್ಕ ಬಿಡುದ್ಲು ಅವ ಅದನ್ನು ಕೆಟ್ಟಗೋದ ಪಾರ ಅವ್ನಿಗೆ ಕರ್ಕೊಂಡ್ ನಾನು ಆಗ ಹೋಗೋ ಮಾಡಿದನಿ
ಹ
ಹೊಳಾಕತ್ ಅವಾಗ ಯಾರ ದಿನಮ್ಮ ಆ ಯರ ದಿನ ಒಂದ್ ಸಣ್ಣಿ ಹೋಗಿಲ್ಲ ನ ಹೋಗ್ಲ ನಿಮ್ಮಿ ಬಲ್ಲೋಗ ನನ್ಪಲ್ಲ ಬರ್ಬ ಅಂತಿನ ಎಡು ದಿನ ಮಾತಾಡ್ ಅಕಿ ಅಕ್ಕಿ ಎದ್ರರು ಬದರು ಮಾತಸ ಅಿ ಎದೇಳ್ು ಸಮ್ ಸಮ್ ಹ್ತಿದ್ದೆ ನನ್ನಿ ರಪ್ಪನೇ ತೆಲೆಮ ಡತ ನನ್ ಹೊಡದವ್ರ ಹಂಗ ಹಿಂಗಂತಿದ್ದೆ ಆಯ್ತು
ಹ
ಹ್ಮ್
ಬಹಾರ ಉಡೋ ಕಪಡೆ
ಎ ಆಕಿ ನ ಸನ್ನ ಇದೀಗ ಕೊಂಡಾಪುಡಿಿ ಸುಳ್ಳಿ ಆಡ್ತ್ತುಲ್
ಹ
ಆ ಗುಲ್ಬರಕ್ ಇದ್ದೋಗಂದರು ನಾನ ಅದರಾಗ ಅದ್ರಾಗ ಒಂದ್ ತಿಂಗ್ಳ ುಲ್ ಜೊ ನಾ ಹೊಡೆದಾಡವಾ ಎಕ್ಸಾಮ್ ಬಂದ ಒಂದ್ ವ ಸು್ೂತ್ ಬಿಡ್ಡ ನಾನ ಎಕ್ಸಾಮ್ ರಿಸಲ್ಟ್ ಬಂದಾಗ
ಎಗ ಜನ ಬೇಳ್ತ ಅಲ್ದನಗ
ಇ ನ್ ಮಮ್ಮಿ ಕಲೆಗ್ ಹೋಗತಿದ್ವು ಅವಾಗ ನಮ್ಮ ಮಮ್ಮಿ ಜರ ಒಂದು ವಾರ ಚಂದ ಮಾಡ್ತರ್ಸತತಿಲ್ಲ ನನಗ ಲ್ ಅವ್ರ ರಚಿಗೆರ್ತಿರ ಒಂದ್ ವಾರ ಆದ್ಮೇ ಚಂದ ಮಾತಾಡ್ಸತಿದ್ರರು ಅವ್ರು ಹಂಗ್ ಮಗ ಮಗ ಅನ್ ಸ್ಟಾರ್ಟ್ ಮಾಡ್ದೆಮ್ ಆಯ್ತತಿ ಕಿಂತ ದುಲಾನಿನೇ ಮಾಡ್ತಿದ್ದಿಂತತ್ ಸಾಧನೆ ಮಾಡ್ತಿದ್ದಿಗ ನಾನು ಹೇರಾ ಅಕಿ ಒಂದ್ ಒಂದ್ ಎ ಒಂದ್ ಎರಡ್ ತಿಂಗಳ ರ ಒಂದು ಒಂದೇ ವಾರ ನ ತಕ್ಕ ಮಗಗಿ
ಒಂದೇ ವಾರ ಬೇಗೆ ಮುಗತಿದ್ದೆ
ಒಂದ್ ವಾರನಾಗು ಅಡಿತಿದ್ದಿಲ್ಲಾ ಏ ಹತ್ತೊಂಬ ಏನ್ರಲ್ ಮಗನೆೇ ಮಾರ್ಕ್ಸ್ ತೊೋಬಬೇಕಕ್ ಹಂಗ ಹಂಗಗೆ ಮಾತಾಡೋದಿಲ್ಲಾ ಹಂಗಿಂಗ ಅಂತ ನಮ್ ಅಲ್ಲೇ ತಲಿಕಖಾವ್ಬ ಬಿಡ್ತಿದ ನ್ ಮಾರ್ಕ್ಸ್ ಅಂದ್ರೆ ಸುಂ ಕೂತ್ ಬಿಡ್ದಿದ್ದೇ ಮತ್ ನಮ್ಮಿ ಬರಂಗ ಅದರ ಅಂತೇಳಿ
ಅಜಕ್ಕೆ
ಅಲ್ಲೇ ಅಂತಿದ್ದೆ ನಮ್ಮ ಮಮ್ಮಿ ಮಾರ್ಕೆಟಗ್ ಹೋದ ಆ ಟೈಮ್ ನ ಮಾರ್ಕೆಟ್ ನಿ ಸರಿ ತಿಗ್ರ ನೀ ಏತ್ ನಿನ ಒಂದ ವಾರ್ ನೀ ಜರ ಹಾಕಿದ ನಿ ಜರ ಸಪೋರ್ಟ್ಸ್ ಇ ದುರಿ ಮಾಡ್ತ ಉಳ್ಳಾಸ ಜೊಟ್ಟ ಆಡೆ ತೊಳ ಕ
ಚುಟ್ಟ ಇಟ್ಟ ದೊಡ್ಡ್ದ
ಹ
ಹ್ಮ ಅವರು ಒಳ ಹತ್ತಲ್ಲನೆ
ಯಾರು
ಆ ಎ ಮ ಇದು ಸಣ್ಣ ಕಕ್ಕನೂಲಗೆ
ಯಲ್ಗಲ್ಲೇಪನನ್ನ ಅಲ್ಲೂ ಇರದೇ ಒಂದ ವಾರ ಒಂದ ಒಂದ ನೈಟ್ ಇರ್ಬೇಕಂದ್ರೆ ಒಂದ್ ವ ವರ್ಷ ಇದ್ದಂಗ ಮಾಡ್ತನಿ ನಾನದು ಅಲ್ಲಿ ಅವ್ರದು ಅಲ್ಲಿ ಇದ್ದಂಗ ಆಗಲ್ಲನಗೆ ಅಲ್ಲ ನಮ ನಾವ ನಮ್ದೇ ಫ್ಯಾಮಿಲಿ ಅವ್ರ ಅತ್ತಿ ಮಾವ ಇರ್ತಾರಾ
ಹಾ ಹಾ ಹಾ
ಮತ್ತ ಅವ್ರ್ದ ಅವ್ರದ್ದ ಇಲ್ಲ ಅವ್ರ ಅತ್ತಿ ಮಾವ ನಮ್ಮ್ ಅತ್ತಿ ಮಾವನೇ ಅಲ್ಲ ನಮ್ಮ್ ಸ್ವಂತ ಪ್ರತಿಮ್ಮ ಸ್ದರತಿನಿ ಹ್ಮ ನಮ್ ಸ್ವಾತಂತ್ರತ್ಯ ಅಲ್ಲೆಲ್ಲಾ ಅಂದ್ರನು ನಮ್ದು ಈ ನೋಡ ಪಫಸ್ಟ್ ಈಗ ನಮ್ಮ ಮಾಮಗ ಈ ಯಾರ ನಮ್ಮ ಅಕ್ಕಂಗ ಅಣ್ಣನಲ್ಲ ಮತ್ ನ ಮತ್ತೆ ಮಗನ ಅವ್ನಿಗೆ ಬೆನ್ನಿ ಬಡೋದ ಏನ್ ಸೌಖಕಾರ ಅಂತ ಇದೇನಲ್ಲ ಮದಕ್ಕಿತ ಮದಕ್ಕಿತ ಒಂದ್ ಹತ್ ದನ್ ಪೈಲಿನೇ ಅದ್ರೆ ಮದಿ ಎಲ್ಲಾ ಹೆಂಗ ಫಿಕ್ಸ್ ಆಗೇತ ಮೊದಲ ಈಗೆಲ್ಲಾ ರಿಯಚ್ ಮಾತಾಡ್ತೀನಿ ನಾನು ಹಂಗ್ರೀ ಪೈಲ ಇದ್ದಂಗೆ ಇಲ್ಲ ನಾನು ನಾ ಫಸ್ಷನ ಮಾವ ಅಂತಿದ್ದ ನೀ ರೀ ಹತ್ತ ಡ ಹೋ ಮರ ನಾನು ಪೈಲೆ ಗಿರನಿ ಹಿಂಗ ನ ಮಾಡಿ ಅಂತಾನ ಅವೆಲ್ಲ ಪೊಸಿಷನ್ ಇರು ಮಳ ಬಲ್ರಅಂತ ಅದೇ ಅವ್ರ ತಮ್ಮ ಸಂಜ ಅವ್ರ ತಮ್ಮ ಅ ಅವ್ನು ಮದ ಆಯ್ತ್ ಮನೆಯ ಹೋಗಿದ್ದ ನೋ ನ ಎಕ್ಸಾಮ್ ಟೈಮಿಗೆ ಆಗಿದ್ದಿಲ್ಲಾ ಅವ್ನಿಗೆ ಪೈಲೆ ಮಾತಾಡ್ಸಂಗಗೆ ಮಾತಾಡ್ಸನಿ ಏ ಹಂಗ ನಡೀ ಜೋಲ ಅದ ಅವನ ನಿದೆ ಹಂಗ ಹಂಗಂತ ಇವ್ನ್ ಹಂಗಗೆ ಮಂದರ್ಸಿದ್ದೆ ಬೆಲೆ ನಾನ್ ತೊಡಗಂದ ಮತ್ತೆ ಇನ್ನ ಮಕ್ಳಿಗೆ ಗಂಡಾಗಿ ನಾಯಿ ಮಾಡ
ಮಾತೊಂದು ಬರ್ಲಿ ಈಗ
ಮತೆ ಬರೋದಿಲ್ಲವ ಇದ
ಹ
ಫುಲಲ್ಲೇ ನಂಗ ಪೈ ಈಗ ಹೆಂಗ್ ಮಾತಾಡ್ತಿನನಿ ಅಂದ್ರ ಫುಲ್ ಪೈಲದ ನೆನ್ಸ್ಕೊಂಡ್ರೆ ನನ್ ನಗು ಬರ್ತತಿನಗ
ಹೌ
ಅಲ್ಲಿ ಇರುದ ಅಂದ್ರ ನಮ್ಗ ಸುಮ್ ಕುಂದ ಅಲ್ಲಿ ಹೋಗ್ಕ ದುಕಾಕ್ ಹಕ್ಕಿನಲ್ಲಿ ಅವ್ರ ಗಿರಾಣಿಂಗಡಡೆ ಅಲ್ಲಿ ನಮ್ಮ ಅಮ್ಮ ಪುಲ್ ಬಿಸಿಿ ಇರ್ತಾನ ಅಲ್ಲಿ ಅವ್ರ ಚಂದ ಕಿರಾಣಿ ಅಂಗ್ಡಿ ಮಸ್ತ್ ಆಯ್ತ್ ಅವದ ಕಿರಾಣಿ ಅಂಗಂತರ್ ಇದ್ರದದು ಅದ ಏನಂತಾರಲಪ್ಪಾ ಹ ಚೌಡಾಪುರ್ ಇದೆ ಎಲ್ಲಾ ಆುರ್ವೇಕ್ ಐಟಮ ಎಲ್ಲ ಸಿಕ್ತಾವ
ಹ್ಮ ಹ್ಮ ಹ್ಮ
ಪೂಜಾ ಸಾಮಾನ ಎಲ್ಲಾ ಸಿಕ್ತಾವ ಅವ್ರ ಬಲ್ಲಿ ಅವ್ರು ಫುಲ್ ಪಿಜಿ ಇರ್ತಾನಲ್ವಾ
ಅಂದ ಮತ್ತ ಇಲ್ದ ಟಿ ಕುಂತ್ಕಂಡಿ ಇರಬೇಕು ಅಲ್ಲಿ ಹೋಗಾರ ಏನ್ ಮಾಡ್ಬೇಕಕ್ ಹೇಳ ಆಯ್ತ ಅಲ್ ನಮ್ಗ ಏನಾದಾರು ಬೇಕಾದ್ರ ಯಾರಿ ಹೇಳಬೇಕಕ್ ಹಿಂಗ ಒಳಗಿಂದ ಹತೊಗೊಂಡು ಬರಿ ನೀರ್ ನೀರ್ ಬ ಅಂದ್ರೆ ತೋಲಾಗೆ ಅಂದ್ರೆ ಶಾಪಿಂಗ್ ಇದ ಇರ್ತಗೆಸ್ ಎ ಮನಿ ಹದ್ರ ಹೆಯಾಂಗ್ ಹಾಕಿತಿ ನಿಂಗ ಹಾಂಗ ಆಬಿಡ್ತ ಆ ಪಿಲಿನ್ಬಂದ್ಬಿಡ್ಬವ ನಾ ಫಸ್ಟ್ ನಮ್ಮ ನ ನಮ್ಮ್ ಮಕ್ಕನ್ ಮನೆ ಹಂಗಿಲ್ಲ ನಮ್ ದೊಡ್ ದೊಡ್ಡ ಅಕ್ಕನ್ ಮನ್ಯಾಗ ಹಾಂಗಿಲ್ಲ ನಮ್ದೇ ದರ್ಬಾರ್ ಅಲ್ಲಿ ಅಲ್ ಪಫಸ್ಟ್ಯಾಂಡ್ ಅದ ನ ಹಂಗೆ ಹದಿದ್ದೆ ನಾ ನಾ ನಾ ಸರ್ ಎಕ್ಸಾಮ್ ಸಣ್ಣಾಗ ಎಕ್ಸಾಮ್ ಉಗ್ಯದ ಇ ಇನ್ನು ಇವತ್ತು ಎಕ್ಸಾಮ್ ಇದ ಮಾಮ ನಿಂತೆ ಬೆಳತಿದ್ದಲ್ಲಿ ನಮ್ಮಮ್ಮಿ ತಮ್ಮ ಅಂದ ನಮ್ಮ್ ಅವ್ವ ನಮ್ಮ ತಾತ ಯಾರ ಬರೋ ನಮ್ಮ ನಮ್ಮಿ ತವ್ರ ಮನೆ ಕರ್ಕೊಂಡ್ ಹೋಗಲಕ ನಾ ಅಲ್ಲೇರ್ತಿದ್ದೆ ಸವಂತನ ಈಗ ಅಲ್ಲಿ ಹ ಹೊೋಲಾಕ್ ನ್ ಮನ್ಸ್ ಬರ್ಲ ನಗ ಅಲ್ಲಿ ಹ ಯಾವಾಗ ನಮ್ಮ ಮಾಮನ್ ಮದಿ ಐತಿ ಆಮಿ ಎಂಟ್ರಿ ಕೊಟ್ಲ ನಾ ಹೊರಗಾದೆ ಅಲ್ಲಿಂದ ನಮ್ಮ ಮಾಮಿ ಎಂಟ್ರ ಕೊಟ್ಟ ಎಲ್ಲರೂ ಹೊರಗದ್ರ ಅಲ್ಲಿಂದ ಇಲ್ರು ನಾನು ನಮ್ ದೊಡ್ಡಕ್ಕ ಸುನ್ನಕ್ ಅಷ್ಟ ಮಂದಿ ಎಲ್ಲಿ ಯಾವಾಗ ಈಗ ನಮಗ ನಮ್ಮ ನಮ್ಮ್ ಪಪ್ಪನ ಹೊರ್ ಹತಿದ್ದಲ್ ಬುಕ್ಕಳು
ಹ್ಮ್
ಹೋದಂದ್ರೆ ಎರಡ್ ಮೂರ್ ದಿನ ಒಂದ ವಾರ ವಾರ ಇಡ್ತಿದ್ರಲ್ ತೋಟ ಅದವಾವಲ್ಲಾ
ಹ್ಮ ಹ್ಮ್
ಅಡ್ಡಾಡ್ಕ ಹೋಗ್ತಿರ್ತಿದ್ ನ್ ಎಾಳ್ ಒಂದ್ ಎರಡು ಮೂರ್ ದಿನ ಇರದ ಅ ಬಕ್ ಭಯಂಕರ ಆಗ್ತ ಚಿ ಚಿ ಚಿ ಚಿ ಚಮಾ ಕೊದ
ಹೊರಗಿನವ್ರು ಅನಸೋದು ಹಂಗೆ ಆಗತ್ತ ಅದ ಜರ
ಅ ನಮ್ಮ ಮಾಮಿ ಎಂಟ್ರಿ ಹೊಡದ್ಲು ಎಲ್ಲಾ ಇದ ಆಬಿಡುತ್ತೆ
ಹ್ಮ್
ನನ್ಗ್ ಯಾಕೋ ಅ ಅದ ಅನಿಸ್ತತ್ಲಿ ನಮ್ಮ್ ಅದ್ರ ನಮ್ಮಮ್ಮಿ ನಮ್ ಅವವ ಮಾತ್ರ ಹಂಗ ವಿವದ ಏ ಮಾಡಿಲ್ಲ ಅವ್ರಗ ಅವ್ರ ಮೊ ಮಕ್ಕಳಿಗೆ ಒಂಂತರ ನೋಡುದು್ ನನಗ ಒಂದಥ ನೋಡ್ದುದು
ಹಾ ಹಾ
ಸ್ವಂತ ಮಮ್ಮಗ ಅವ ಮತ್ ನಮ್ಮ ಅಮ್ಮನ್ ಮಗ
ಹ್ಮ್
ಹಂಗ ಏನು ಮಾಡ್ಯ ಅಂದ್ರೆ ಸ್ವಲ್ಪ ಅನಿಸ್ತಿತದದೆ
ಬರ್ತದ್ ಸಲಿಂಗಗೆ ಟ್ ಅಂತಾರ
ಹ್ಮ್ ನಾ ಅದಕ್ಕೆ ನಮ್ಮ ಅಕ್ಕನ್ ಬಿಟ್ಟು ಎಲ್ಗ ಏನಾರ ಇ ಇಲ್ಲಿ ಯಾರ ಮತ್ತೆ ಮಕ್ಳು ಹೊಂಟ ನಮ್ ಇನ್ನೊಬ್ಬುರ ಮಮ್ಮಿ ನಮ್ಮ ಇ ಸಣ್ಣತ್ತ ಹಬ್ಬಿ ಹೇಳೋರು ಮಕ್ಕಳು ಯಪ್ಪ ಅದಾರಪ್ಪ ಯಪ್ಪಾ ಬಂದ್ ಹರ್ಕೊಂಡ್ ತಿಂದ ಮೋರ ಅದೋಡು ಅವ್ರ ಅತ್ತಿ ನಮ್ಮ ಅತ್ತಿನ ಹಂಗೆ ಅವ್ರ ಮಕ್ಳನ ಹಂಗೆ
ಡೇಂಜರ್ ಅಬರ್ಗಿಂತ ಅವರ
ಏ್ ಹೊರಕೊಂಡ ತಿಂತಾರ ಸಿಕ್ಕಿದವ್ರ ನಾವ್ರ ಹೊಂಟ ಕಟ ಹುನ್ನಾಾಸಿದ್ದೆ ಹ ನಮ್ ನಮ್ಮಪ್ಪ ಅಂತಿದ್ದ ನ ನೀವು ಹೋ್ರು ರಾಯ್ ನೋಳ ಮಗನ ನಾವ್ ಕೊಡ್ಬೇಕವ್ರ ಯ ಅದಾರ ಅಂತಿದ್ದ
ಹ
ನೀ ಬಂದ್ರ ಅಂದ್ರೆ ಹುಮನಾಬಾದ ಹರ್ತ್ ಮಗನೇನ್ ಅಂತಿದ್ದ ನೆಚ್ಚ ಕೊಕೋ ಎಂದ ಕೆಲಸ ಇದ್ದೆ ದುಾ ಇದ್ದಿ ದುಖಾನ್ ಆದ್ಮೇಲೆ ದುಕಾದ ಅವಾಗ ಕುಳತ್ತಿನ ಅವಳ್ಳ ಉತಿನ ಇಲ್ಲಾ ಅಂದ್ರೆ ಅಲ್ಲೇ ನಮ ದೋಸ್ತರದಾರ ಹ್ಮ ಅಲ್ಲ ನಮ್ ದೋಸ್ತಾರ್ ಅದಾರ ಇನ್ನೇ ಸ್ಟೋರಿ ಇಟ್ಟಿದ ನೋ ಫ್ಲೂಟ್ ಅದದ ಹ್ಮ್ ನಾವ್ ಅಲ್ಲೇ ಇರ್ತಾನ ಹ್ಮ್ ನಾವ್ ಅಲ್ಲೇ ಇರ್ತಾನ ಅಲ್ಲಿ ಬಿದರ್ ಪದರ್ ಅಡ್ಡಡ್ಕೋದು ನಾ ಅಲ್ಲೇ ಇರ್ ನಮ್ಮ ಅಕ್ಕನ್ ಇರ್ತಾಳ ನ ನಾನನ್ ಅಲ್ಲ ಮನ ನಮ್ಮ ಮಕ್ಕ ನಮ್ಮ ಮಾಮ ಅಂತ ಚುಕಂಗದ ಇತಾ
ಹ್ಮ
ನಾನ ಮಕ ತಿ ಇನ್ನ ಕಾತ್ ಮಾಡ್ಲಿ ಹದೆ ಇಲ್ಲಿ ಹೋದೆ
ಇನ್ ದುಕಾನ್ ತಗದ್ರ ಎಳ್ಳ ಈಗ ಪೂರ್ತಿ
ದುಕಾನ್ ಇದು ಕ್ವಾಲ್ಟಿಗನ್ ತೆಗ್ದಿವವಿ ಸುಮ್ಮ್ ಹೆಸಗ್ ಇಟ್ಟಿವವಿ ಅಲ್ಲಿಂದ ಚಲೋ ಐ ತಿನ್ನನ್ನ ಮಾಾಮಾ ಚಲಾಯ ಚಲ್ಲ
ಅವರು ಚಲೋ ಇಟ್ಟ್ರನು
ಹ್ಮ್ ಇದದು ನಮ್ ಕ್ವಾಟ್ಲನ್ ಸುಮ್ಮ್ನೆ ಹೆಸ್ರ ತೆಗತಿೀವಿ
ಹ್ಮ್
ಸುಮ್ಮ್ ಹೆಸರು ಇನ್ನ ಮಾಲ್ಗಲ್ ಸುಮ್ ಆಗಿಟ್ಟು ಅತ್ತೆ ಮಾರಲ್ಲಿಲ್ಲ
ನ ಬಟ್ಟೆ ದುಕಾನ ಅದ ಇಲ್ಲ ಇಲ್ಲಿ ನಿಮ ದಿನ
ಬಟ್ ಲ್ಲ ರನ್ನಿಂಗಗೆ ಅದ
ಏನ್ ಮತ್ತೊಬ್್ರ ಮತ್ತೊಬ್ಬ್ರ ನೋಡ್ಕೋತಾರ ಏನದು
ಎಪ ಅವ ಅಲ್ಲಿ ಚದಾಯ ಇಲ್ಲ ಹ್ಮ್ ನ್ ನೀಮ್ ಮನೆ ಬಂದ ನೋಡಿಲ್ಲ ಮನೆ ಬಾಜುನ.
ಅದೇ ಅದೇ ಅಲ್ಲೇ ಇದಿದ್ದಿದ್ದು ಕಟ್ಟಿ.
ಹ್ಮ ಒಳಗ ಇತದ ಒಳಗಿಂದೇ ಹೊ ಬರ್ಲಾ ಬರ್ತದ ದುಕಾದಾಗ ಮನಗಿಂದ.
ಅದು ಬಟ್ಟೆ ಯಾರ್ ತೋರಿಸಸ್ತಾರ ನಿಮ್ ಅ ತೋರ್.
ನಮ್ಮ ಅಮ್ಮಿ ನಮ್ಮ ಪಪ್ಪಾ. ನಾಪ್ಪ ಹೊರಗೆ ಹೋಗಲ್ಲ ಆಯ್ತಿಗೆ ಅದೇ ಬಟ್ಟೆದುಕಾ ಅಲ್ಲಿಯ ಕುಂದಿರ್ತನಾ.
ಹಾ ಹಾ. ನಡೀತದ ಅಲ್ಲಿ ಅಲ್ಲೇ ಸಟ್ ಆತದ ದೋಸ್ತನು ಬರ್ತಾರ ಹೋಗ್ತಾರ ಕುಂದರ್ತಾರ ನಡೀತ.
ಇಲ್ಲಂದ್ರ ಜರ್ ತಗರೋದ ಅಲ್ಲಿ ಕಾರ್ಿಂದರ್ಷ್ಟ ಇದಿಲ್ಲಾ.
ಹಾ.
ನಮ್ದನ್ನ ಇನ್ನೊಂದ್ ಬಿಲ್ಡಿಂಗ್ ತೋರ್ಸ ನೋಡ ಇದನ್ ನಮ್ ಪೈಲೆ ಇಲ್ಲಿತ್ ನೋಡ್ಲಿ ಅಂತ ಅಲ್ ತರ ಅಂದ್ರೆ. ಮಲ ಅವ್ರ ದೋಸ ಅೇ ಮನಿ ಹೊಸ ಒಂದೇತ ಅಲ್ಲ ಅವ ನಮ್ಮ.
ಹ್ಮ್.
ನಮ್ಮ ಪಪ್ಪ ಅಂದ ಅವಲ್ಲ ಅಲ್ಲೇ ನೋಡ ಹೇಳಿದ್ರೆ ನಿಮ್ ಮಾಲಕರ್ಮನಿ ಇದ್ ಅದ ಅಂತ.
ಹಾ.
ಅಲ್ಲೇ ಕುಂದರ್ತ ರಜ ಕಟ್ಟಿಗೆ ಹೆಚ್ಚಡ್.